ಹಲೋ.
ಹಲೋ.
ಹಲೋ. ಹಾ ಏನ್ ಮಾಡಕತ್ರಿವ್ ಆರಾಮ. ಕೇಳ್ತದವ್.
ಹ್ಮ್ ಕೆಳ್ಕತ್ದ್.
ಹಲೋ.
ಹ್ಮ್. ಹ್ಮ್ ಹಾ ನಮ್ಗ್ ಕೇಳತದವಾ.
ನೀವು,
ಎಲ್ಲಿಗಿ ಹೋಗಿಯವ್ವ ಅಂದೇ. ಹೌದ ಏನ್ ಮಾಡ್ರಿ.
ಹೋಗಿದ್ದಿ ಹೊಲಕ
ಹಾ
ಹೊಲಕ್ಕ
ಹಲೋ ಹೂಲಕ್ ಹೋಗಿ ಏನ್ ಮಾಡಿದ್ರೆ ಏನ್ ಬ್ಯಾಸ್ರರ ಬತತ್ದಿಂಗ ಮಾತಾಡ
ಕೇಳಲಆಗೆತಿ ನಿನ್ ಸರಿಯಾಗಿ ಮಾತಾಡೋದು
ಹೂಂ ಹೂಂ -
ಹ ಹೊಲಗ್ ಸದ್ಯಗ ಹೋಗಿದ್ಯಾವ
ಮೂಳ ಏನನ ಕ ಕೆೇಳಬೇಕನಂತಡ ಬ ಹ್ಮ. ಹಮಮ್ಮ-
ನೀ ಏನ್ ಮಾಡಕ್ ಹೋಗಿದ್ರಿ
ಹಾ ಹೊಲಕ್ ಹೋಗಿದ್ನೇವ ಕಳೆತಗಯಾಕ ತಲಿ ನೋವ್ ಸಾಕತ್ತಿ ಬಂದೆ ಮನೆಗೆ ಈ ಈ ಒಡಿ ಒಡಿ ಒಡಕತ್ತಲಾ ಅವ ಟಮಾಟಿ ಹಣ್ಣ ಹಾಕ ಹೂಂ ಬಿಸಲ್ ಬಿಸೂಲು ಗಣತ ಪ ಐತಿ. ತಲಿ ಹೊಡಯಕತದ ಬಂದ್ ವಾಂತಿ ಮಾಡ್ಕೊಂಡೆ ಪಿತ ಆಗಿತ್ತಾನ ಮಾಡ್ಕೊಂಡ್ ಗುಳಗಿ ನುಂಗಿನಿ ಇನಾದ್ರು ಕಡಿಮೆ ಆಗಿಲ
ಬಿಸ್ಲಿಗಿ ಕಂಡ ಇವತ್ತು ಬಾಳ ಬಿಸ್ಲಿ ಇತ್ತು.
ಇತ್ತಾಳೆದಂಗಗೆ ಇದನೆ ಅಕಿನ
ನಮಗು ತಲಿನೂವು ಎಟ ದಿನಾ ನೋದದ ಇಗ ಯಣಿ ಹಚ್ಚಕೊಂಡೀನಿ ಹೆ
ಹ್ಮ
ಹ್ಮ್ ಸಂಜಿಕ್ ಮಾಡ್ಬೇಕ ಆದನಾ?
ಹ್ಮ್ ಮಾಡ್ಬೇಕು ಸ್ವಲ್ಪ ಅನ್ನಗ್ಗಿ ಅನ್ನಕ್ಕ ಇಡಬೇಕು ಟ್ಟಿವಿ ಹ್ಮ್ ಅನ್ನ ಮಾಡ ಕೊಡ್ಬೇಕಕ್ ಹೊರ್ಸಾಗರ್ ಹಿಡ್ಕೊಂಡ ಬರ್ತಾನ
ಆಗ್ಲಿ ಇಡ್ಕೊಂಬ ಬರ್ತೀರೇನು
ಹ್ಮ್
ಅನ್ನ ಅಷ್ಟೇ ಮಾಡ್ತರಿ ಏನ್ ಮತ್ತೆ ಏನ್ರೀ ಮಾಡ್ತಿರಿ
ಇಲ್ಲ ಅನ್ನ ಅಷ್ಟೇ
ಹ್ಮ
ಅನ್ನ ಮಾಡೋದು ಲಾಭನ ಹಾಕೊಂಡುಬರುದು ಹ್ಮ ಮತ್ ನಾಳಗ್ ಏನದ ಕರಿ ಅಲ್ಲಾ
ಹ್ಮ್
ಹ ಇದು ಕಲ್ಯಾಣ ಜಡ ಹ್ಮ್ ಹೋಳ್ಗಿ ಮಾಡ್ತ ನಾಳಗ್ ಕರಿ್ರ ಇರ್ತೆ ಚೆಂಚಿ ಕಡ್ಚ
ಹ
ಹಾ
ನ ಕ ಹಬ್ಬ
ಹೋಳ್ಗೆ ಮಾಡ್ತಿರಾ ನೀವು
ಹ್ಮ್ ನಾವು ಹೋಳ್ಗೆಿ ಮಾಡ್ತೀವಿ
ಹ್ಮ್ ಹ್ಮ್ ನಾಳೆಗೆನ್ ನೀವು ಕರಿ
ಹ್ಮ್
ಹ್ಮ
ನಾಡ್ ಮಂಗ್ಲರ್ ಮಂಗ್ಲರ್ ಮತ್ತೆ ನಾಳೆಗೆ ಮಾಡ್ತರೇನ.
ಹ್ಮ್ ಹ್ಮ್ ಅಕ್ಕಿ ಅಲ್ಲಂಗಿನು ಮತ್ ಬಂದು ಮನಿ ಅದು ತೊಳೆದ್ ಕಿಶನ್ದು ಮಾ ಇದು ಮಾಡಿದೀವಯ್ಯವ ಅನ್ನ ಕಿಟ್ಟಿನಿ ಅಂತಿದ್ಲ್.
ಅವ್ರು
ಹ್ಮ್ ಹ್ಮ್ ಅವ್ರು ಇವತ್ತ ಮಾಡ್ತಾರಂತ.
ಮತ್ತೆ ಎಲ್ಲಾ ಮತ್ ಎಲ್ಲ ಕಡಿನು ಇವ್ರ್ ಯಾಕ್
ಹ್ಮ್ ಅಮ್ ಹುಳಿಏನೇನ್ದಕರಿ ಎಂತರ್ನು ನಾ ಹುಳಿ ಒಳಗ ಮಾಡ್ಬೇಕಿಲ್ಲ.
ಅದುಮ್ಮರ್ ಊರಾಗ. ಇವತ್ತ ನಾಳಿಗ್ ಈಕ್ಕರೀ.
ಹ್ಮ್ ಹ್ಮ್ ಇವತ್ತ ನಾಳೆಗೆ ಜಾಸ್ತಿ ನೋಡು ಎಲ್ಲ ತವ್ಲಿ.
ಹೌದ ಅದು ಉಣಿ ಆದ್ಮೇಲೆ ಮಾಡಕ್ ಹೋದ್ರೆ ಹೆಂಗ್
ಹಾಂ.
ಹಂಗ ದಿವಂಗರ್ ನಚ್ಚಿದ್ರು ಅವಗ್ಳೆ ಮಧ್ಯಾಹ್ನ ಮಾತಾಡಿದ್ರು.
ಹ್ಮ್ ಹ್ಮ್
ಹ್ಮ್. ಮತ್ತೇನ್ ಮಾಡಾಕತ್ತಿರವ.
ಏನಿಲ್ಲ ಅವ ತಲೆ ಹೊಸ್ಕೊಂತ ಕುಂತಿನ್ ನೋಡವ.
ಹ್ಮ್.
ಹ್ಮ್. ಎಲ್ಲಿಗ್ ಹೋಬೊಕ್ ನಾಳೆಗೆ ಎಲ್ಲಿ ಹೋಗ್ಬಕ್ಕವ ಅಂದೆ.
ಮನ್ ನಾಳೆಗೆ ಅದೆ ಹಬ್ಬ್ ಅದಲ್ಲ.
ಹ್ಮ್ ಹ್ಮ್. ಎತ್ಗೊಳದ್ ಏನ್ ಮನ್ಯಾಗ ಎತ್ತು.
ಇಲ್ಲ ಎತ್ಗೊಳ್ ನಮ್ಗ ಅಕ್ಕ.
ಹ್ಮ್.
ಹ್ಮ್ ಹೋಳ್ಗೆದ್ ಮಾಡಿ ಮನ್ಯಾಗಾಗಲ್ಲ ಅದು ಹಿಡಿಬೊಕ್
ಮುಗ್ ಮತ್ತೆ ಕರಿ ಪರಿ ಎರಿಯದಿಲ್ಲೆನ.
ತರಿಎರಿಯಕ್ ಓತ್ತರ ನೀವು. ನಮ್ಮೂರ್ ಕಲ್ಯೊಚಿಗ
ಹ್ಮ್ ಹ್ಮ್ ನಮ್ಮೂರಾಗ ನಗ್ಷಿಯ ಗೊತ್ತಾರ್ ಅವ ಅಲ್ಲೇ ಹೋಗೀ ಸಂಜ್ ಕಡೆ ಓತಾವ. ಮುಂಜೆಲ್ಲ ಮಧ್ಯಾಹ್ನದಾಗ್ ಲಾಭನ್ ಆಗ್ತಾರ ಇಲ್ಲ ಮನ್ಯಾಗ ಸಂಜೆ ಕೆಡಸೆಕ್ಕ ಹೋ ಗಿ ಎತ್ತ್ ಕರಿ ಎತ್ತು ಬಿಳಿ ಎತ್ತೂ ಕೆಂದ. ಓಸು ಹೊಳಗ. ವಯ್ಕಿಶಂತ್ ಹಾಂ ಇದ್ ಎತ್ತ್ಗೊಳ್ಕಿಶಂದ್ ಕರಿ ಹಳ್ಕೊಂಡ್ ಬರ್ ತರ್ ನೋಡ್ರಿ ನಮ್ ಪೂಜ್ಯ ಹೊರ್ಗಳ್ ಮಂದಿ ಒಂದೂ ಯ ಗೌಡ್ರು ಮನ್ಯಾಗ್ ಒಂದು ಎಲ್ಲ. ಮನ್ಗೊಳಲ್ ಒಂದೊಂದು ಓತಾ ಕುಲಕ್ ಒಂದು ಹ್ಮ್.
ಹೌದ್ ಜೋರಾದವ್ ಹಬ್ಬ.
ಹಾಂ.
ನೀವ್ ಏನ್ ಎತ್ತ್ದವ್ ನಿಮ್ ಮನೆ ಯಾರ್ ಅದು.
ಯಾಏ ಎತ್ತಿಲ್ಲಪತ್ತಿಲ್ಲ ಯ ಮೊದ್ಲ್ ಈದ್ದು ಎಲ್ಲ ಕಾಯಿಲೆಲ್ಲ ಈದು. ಒಳೆ ಹೊಡ್ಯಕ್ ಅವ್ ಅಲ್ಲೆ ಅಂತ ಮಾರಿದೀವಿ ಅ ಕಡೆ.
ಹ್ಮ್ ಗಳೆ ಹೊಡಿಯೋದು ಯಾರ
ಹಾ ಕೊಪ್ಪದ್ ತಂದ್ ಮಾಡ್ಯನತ್ತ್
ಹಾ ಈಗ ಏನ್ ಮಾಡ್ಡ್ತಾರೆ. ಸರಿ ಕೇಳದೊ ನೋಡ್
ಮಾರಿದೀವಿ ನೋಡ ಈಗ ವಕಲ್ತನ ಮಾಡಕ ಅಲ್ಲ ತರವ ಬದು
ಓಹೋ ಈ ವಕಲ್ ತರ ಮಾಡ್ರ ಈಗ ಎಷ್ಟ ಒಗರ್ ಯವ್ವ ಮೂರ್ ಸಾವಿರ ನಾಕ ಸಾವಿರ ದುಡತಾರ
ಏನ ಮತ್ತೆ ಒಳ್ಳಿ ಹಲೋ
ಹ್ಮ್
ದಿನಾ ಇರೋರ್ ಮುರವರೇ ಸಾವಿರ ಇಲ್ಲದ ಬರಲ್ಲೋ ಈಗ
ಕೇಳತಾ ಇಲ್ಲ
ಒಗ್ತಾನ ಮಾಡ್ರ ನಮ್ದ್ ಯಾರ್ಲಿ ಈಗ. ಹಾ ಕಳ್ತದ ವಾ ಅಲೋ ಕೇಳ್ತದ ನಂದ ವಾಗ್ದಾನ ಮಾಡ್ರ ಅವಗ ಕಳ್ತದವ ಕೇಳದ
ಹ್ಮ್ ಲಾಭವಗ ಮೂರ್ ಮೂರ್ ಸಾವಿರ ನಾಕ ನಾಕ ಸಾವಿರ
ನೀ ಮಾತಾಡಕೊಂಡ ನನ್ಗ ಒಂದ ಒಂದ ಸರಿ ನೇ ಕೇಳಲ್ಲ ಹಲೋ
ಹ್ಮ್ ಒಳೆದ ಬಡಿಗೆ ಕಲ್ಲ ಪಟ್ಟೆ ಅಗಿದೇವ ಹೋಗ ವಾ ಹಲೋ
ಕೇಳ್ಕೊಂಡ್ ಹೋಗ್ಯಾಳ
ಕ್ಲಾಸ್ ಒಳಗಅದಿನಿ
ಹ್ಮ್ಮ ಮಗಳೇ ಯಾಕ ಕಟ್ ಕಟ್ ಕೇಳಕತ್ತತ್ವ ಏನ್ ಟಾವರ್ ಇದಿದ್ಲ ಏನ ಇದತ್ತಲಾ ಮಳಿ ಗಾಳಿ
ಅದಕ್ಕೆ ನಾನು ಹೊರಗ ಬಂದೆ ಮತ್ತ
ಹು ಹು ನನಗನು ಸರಿಯ ಕೇಳ್ತದಲ್ಲ ಹ ಮಳೆನೇ ಆಗಲ್ದವ ಏರ್ ಮತ್ತ್ ಬರಿ ಗಾಳಿ ಬಿಸಿಕೂತಕುಂತೇತಿ ನೋಡ
ಮಳೆ ಬರ್ತದೆ ಎಲ್ಲಿ
ಏನ್ ಬರ್ತದವ್ ಬೋರ್ಬೇಕ ಅವ ಮೇಲೆ ಚಲೋ ಅಂದ್ರ ಬೆಳಿಮೆ ಹಾಕ್ಬಡ್ತಾವ. ಕಿತಿ ಕಿಂದ ಹಳ್ತಾವ ಹ ಇದೊಂದು ಬರ್ಲೇ ಬೇಡ ಬರಲೇ ಬೇಡ ಅಂತ ಬರ್ತ
ಹಾ ಯಾಕ ಟವರ ನೇ ಸರಿಯಾಗಿ ಬರವಲ್ಲ್ದ
ಹು ಮಾಡ ಆಗೇತಿ ಅಲ್ಲ ಅದಕ್ಕ್
ಹ್ಮ್ ಮಾಡಗ್ಯದಲ್ಲ ಗಾಳಿ ಬಿಟ್ಟಿದ್ದಕ್ಕ್ ಹಂಗ್ತಾ ನೋಡಗ ಕಟ್ಟ ಕಟ್ಟ ಕೆಳತದ್.
ಹೌದು ನೀನ್ನೇ ಚಂದ ಕೇಳೋಗತ್ತಿ ಬಂದಿತ್ತು.
ಚಂದಕ್ ಕಳ್ಬೇಕು ಪಾಡ ಮಾಡಕತ್ತ್ ಅಂದ್ರ ಏನ್ ಇದನ್ ಆಗದಲ್ಲ. ಹಾ ಹಾ
ಇನ್ನಾಊಟ ಆಗಿಲ್ಲ.
ಇನೋ ಇಲ್ ಮಾಡ್ಬೇಕ್ ನೋಡ ದೇವ್ರ ಪೂಜೆತದ ದೇವ ಲಾಭನಹಾಕಂಬ್ ಬರ್ಬೇಕ ಹೋಗಿ. ಹ್ಮ್, ದೇರ್ ಪೂಜೆ ಹಾತದ ಆಯ್ತಾರಲ್ಲಾ.
ಹ್ಮ್, ಮತ್ತೆ,
ಏನವ ನೀನೇ ಹೇಳ್ಬಬೇಕ್ ನೋಡ
ಇಏನು
ಹ್ಮ್,
ಹ ನಾವು ಸುಮ್ಮಕುಂತೀವಿಬರಿ ಅನಕತ್ತೀನಿ ಬರೆ ಕತನ.
ಹ್ಮ್, ಹ್ಮ್ ಬರ್ತೇ ನಾವ ಹುಡುಗ.
ಹ್ಮ್,
ಹ್ಮ್,
ಆಟಾಡ್ಯನ ನಾಳೆಗಿ ಸಾಲಿ ಬ ಬರಕತಾನ
ಮೂಡೂಪಾಯತ
ಹಾ ನಾ ಇದು
ಹಲೋ, ಕೇಳ್ತಾ ದವ್ವ ಹಲೋ
ಅಪ್ಪೇ ಹಾ
ವರ್ಧ ನ ಮಗ
ಬರೆಕತನ ಇವಾಗ ನಾಳೆಯಿಂದ ಸಾಲಿ ಇಲ್ಲಾ
ಹ್ಮ್,
ಹ್ಮ್ ಈಗ್ ಬರೆಕತಾನ್ ಬರೀ ಬರಿ ಏನಾಗತ್ತೀನಿ ಈ ಬರಕತನ ಗನ ಹೇಳ್ಬೇಕು.
ಹ್ಮ್,
ಹ್ಮ್,
ಹುಡುಗರು ಹಂಗೆ ಹುಡುಗರು ಕೂಡ ಕಲ್ತ ಬರ್ದರು ಬರ್ದ ಬಿಟ್ರರು ಬಿಟ್ಟು ಆ ಕಡಲಿಕಂದ್ರ.
ಹ್ಮ್,
ಹ್ಮ್, ಹ್ಮ್,